ಹಲೋ
ಏನ್ ಮಾಡ್ಲಾತಿ ಆರಾಮಿದಿರಿ.
ಆರಾಮ ಅದಿನಿ ಅಂಟಿ ಆರಾಮ ಆದಿನಿ.
ಹ್ಮ್ ಹ್ಮ್ ಎಂದ ಹೋಗಿರಿ ಏನ ಬಿಜಾಪುರಕ್ ಹೋಗಿ ಅತ್ತ.
ಹೋಗಿ ಎರಡ್ ವಾರ ಆತೆವ್ವಾ.
ವಾರ್ ಆತಾ. ಕೊಡ್ತಾರ ಪೇಮೆಂಟ್.
ಪೇಮೆಂಟ್ ಇಪ್ಪತ್ತು ಸಾವಿರ ಕೂಡತಾರ್.
ಇಪ್ಪತ್ತಾ. ಹೇ ಇಪ್ಪತೆ ಕೊಡ್ತಾರ ಸುಳ್ಳಹೇಳ್ಬೇಡ.
ಇಪ್ಪತ್ ಸಾವಿರ್ ಕೊಡ್ತಾರತ್ತ ಹತ್ತ ಸಾವಿರ ಪೀ ಹತ್ತ ಸಾವಿರ ಬರ್ತಾವ್.
ಹೌದೌದ ಹೌದೌದು ಇಪ್ಪತ್ತೇನ್ ಕೊಡ್ತಾರ ಅವ್ರ ಚಂಡ.
ಹಾ
ಇಪ್ಪತ್ ಸಾವಿರ ಇದಕ್ಕೆಲ್ಲಾ ಕೊಟ್ರ ಹೆಂಗ ಅವರು.
ಹತ್ತು ಕೊಡ್ತಾರ ಎಂಟ ಬರ್ತಾವು.
ಎಂಟಾ ಪದ್ಯಾಗ ಆದ ಅಪಿ.
ಪಾದ್ಯಾಗ ಅವನಿಗಿ ಎಂಟ್ ಏನ್ ಬರತ್ತೈ ಐತಿ.
ಆವಾ ಹಿಂಗ ಹೋಗ್ಲಿಲ್ಲ ಅನೊ ಒಂದ ದವಾಕನೀಗಿ ಹಿಂಗ್ ಕರೆಕ್ಟಾಗಿ.
ಅವನಿಗೆ ಐತಿಹಂಗೆ ಅಲ್ಲಿ ಸ್ಯಾಂಪಲ್ ಬರುದು ಮಾಡ್ಕೊಂಡ.
ಮ್ಯಾಲ್ ಸಿಗ್ತದ ಏನಾ?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
ಹಾಂ
ಅವ ಇಪ್ಪತ್ತು ಸನೆ ಯಾಕ ಹೆಚ್ಚೆ ಹೊಡಿತಾನಲ್ಲಿ.
ಹೌದಾ
ಹ್ಮ್
ಅವ ಏನ್ ಅಟ್ ಮಾಡಿನು ಏನು ಉದ್ದಾರ ಆದದಂಗ ಅನ್ಸಿಲ್ಲಪ್ಪಾ ಅದಕ್ಕಂದೇನ.
ನಮಗ್ ಗೊತ್ತದ ಅಷ್ಟೇ ಉದರಾಗ್ಯನು ಎಲ್ಲ ಮಾಡ್ಕೊಂಡಾನೋ
ಹೌದಾ ಏನ್ನ ಮೊದಲ ಪಗಾರ ಇಲ್ಲ ಇಲ್ಲ ಅಂತಿದ್ರಲ್ಲ ಅದಕ್ಕ ಅಜ್ಞೆ ನೀನು ಹಂತದೆ ಯವಾದರೆ ನೋಡ್ಬೇಕಿಲ್ಲ.
ನ ಸಿಗ್ಬೇಕಲ್ಲಂಟೀ ಅವನ್ ಚಿಕ್ಕಿದು ಚಲೋ ನೀಗ್ ಬಾಳ ಚಲೋ ಐತಿ ಇಲ್ ನೀ
ಹೌದಾ ನಾ ನಾ ದಡ್ ಚಲೋ ಇಲ್ಲೇನೆ ಅ್ರ ಚಲೋ ಸಿಕ್ತಾಳತ್ ಅನ್ಕೊಳತಿನ್
ನಮಗ ಕರ್ಕ್ ಐತಿ ಇದ ಇಲ್ಲಿ ಮಾಡಳ ಹಾಗೆ ನಾನ್ ಏನೈತೆ ಇಲ್ಲ ಎಕ್ಸ್ಪೀರಿಯನ್ಸ್ ನಿಮ್ ಬರ್ತೈತಿ
ಸ್ವಲ್ಪ ಸಿಗೋದಿಲ್ಲೇನು
ಹಾ ಅಷ್ಟೇ ಅದೇ ಚಲೋ ಐತಿಲ್ಲ ಮಾಡಾಕದು ಬರೇ ಇದು ಅಷ್ಟೇ ಹೊಡ್ತಾ ಆಡ್ತಾರ
ಹ್ಮ
ಊಟದ ಎಲ್ಲೂಮ ನಟ
ಹ ಊಟಾನೂಯಂಗ ಕಾಣಂಗಿಲ್ಲ ಅಲೆಯಲ್ಲಿ ಹೊರಗ್ತಿತ್ತಾನೇನ
ಅಲ್ಲಿ ರೊಕ್ಕನೆೇ ಹಾತ ನೀ
ಅದೆ ಅದೆ
ಅಲ್ಲೇ ಹೊಡೆದ ಅಲ್ಲೇ ತಿಂದು ಬಿುಳಗ ರೊಕ್ಕನ ಬೇಷ ಕಾರ್ಸ ಮಾಡ್ತಾ ದಿವ್ಸ ನೂರ ನೂರವ ರೂಪಾಯಿ ಖರ್ಚು ಮಾಡ್ತಾನ ಅವ
ಹ್ಮ್
ಎಗ್ರಾಯ ಸ್ದು ಚಾಲು
ಹ್ಮ
ಎಗ್ರಾಯಸ್ ತಿಂ ದಿಂದ ಪೂರ್ತಿ ಹೊಟಿದ ಇದು ಆಗಿತ್ತು ನಡ್ ಕಡೆ ಸಿಕ್ಕಗತ್ತ ಅ ಬಿಟಾಕಿದ್ದೀನಿ ಮತ್ತೆಂದುಗಾರಟ
ಹ್ಮ್
ನಾನನ್ ಒಂದ್ ಮೂರ್ ದಿವ್ಸ ಹೋಗಿದ್ದಿಲ್ಲ ನಮ್ಗೆ ಯಾವ ಮೂರನ್ ಎರಡ್ ದಿವ್ಸ
ಹಾ
ಎ ಎರಡು ದಿವ್ಸ ಎಗ್ರಸ ನೋ ಮಧ್ಯಾಹ್ನ ಊಟ ಮುಜೆ ನಾಷ್ಟ ಅದು ಅ ಸಂಜಿಕ್ ಎಗ್ರಸ್ ಮದ್ಯಾಹ್ನ ಎಗ್ರಸ್
ಅ ಅದ
ಹ
ಮತ್ತೆ ಕೊಟ್ಟಿಲ್ಲ ಗತ್ತ
ಹಾ
ಹ್ಮ
ಹ ಮದ ಉಂತ ಅದೆಲ್ಲ ಅದು ಮಾಡಬೋದು ಕಲ್ಲ. ಒಂದ್ ಸ್ಯಾಂಪಲ್ ಅಂದ್ರ ನೀ ಎಲ್ಲಂದ್ರ ಇ ಐದು ಬಂದ
ಹ್ಮ್ ಒಂದಂದಿನಕ್ಕೆ ಬಂದಾರ ಹಂತ ಬಂದ್ರ ಸಾಕು
ಹ್ಮ ಹಾಂಗ ಇವ
ಹ್ಮ್ ಅವ ಮಾಲಕಗ್ ಗೊತ್ತಾಗಲ್ನ ಹಂಗ
ಅಲ್ಲ ನ ಅ
ಹ್ಮ ಹ್ಮ್
ಅ ಇ ಮಲಕ ಮಾನ ಬೆ ಕ ಬ
ಹ ಹಾ
ಹ ಹ ಎಂಗ ನ ಕೊತ
ಹ್ಮ್
ಹ ಹ ಮಾಡೊ ಆ
ಮಮ್ಮಿ ಇರ್ವಾಗ ಪಗಾರ್ ಅನ್ಕೊಂಡಿದ್ದೆ ಅಬ್ಡು ಅವನಗಿ ಬೇಸಿ ಅದಲ್ಲ ಇಂದ
ಕಮ್ಮಿ ಇದ್ರೆ ಅಟೆ ಅಲ್ಲೇ ಹಕ್ಕನ ಆೇಡ್ತಿವಸ
ಹ್ಮ ಹಾ
ಹ ಬಾರ ಚಲುವತಲ್ಲ
ಇಲ್ಲ ಅಂದ್ರ ಆಮ ಏನ ಹಂಗೇನು ಹೇಳಲ್ಲ ನಾವ್ ಕೇಳಲ್ಲಲ್ಲ ಸಂವಂತವಿ
ಅಂತೇ ಮಾರ್ರ ನಗೆ ಹಕಬ ಒ ಮಾಡ್ಕೊಲ್ಲ
ಹ್ಮ್
ಏನು ಒಂದ್ ನಾನ್ ಹೇಳನತಂದ ಬ್ರಲ್ವ ಒಂದ್ಂದ
ಎಲ್ಲಿ ಎಪ್ಪ ಆಕಿಲ್ಲ ಅಪ್ಪ ಅವ್ ಮಾತಾಡುದ ಇಲ್ಲಲ್ಲ ನಮ್ ಜೋಳ
ಅಂದ್ರೆ ನೀವು ಅಕಸ್ಮಾತ್ ನ ಅಂದೇನ ಅನ್ಗಿದ್ರಿಸ ನ
ಇಲ್ಲಲ್ಲ ದೋಸ್ತರ್ ದೋಸ್ತರ್ ಮಾತ್ ಇರ್ತಾವ್ ನಾನ್ ಹೆಂಗ ಅಲ್ಲಾಕ್ ಬರ್ತದಪಿ
ಅದಕ್ಕೆ ನಾನು ಅಟ್ಟೆಗಡೆ ಹೇಳತ
ಹಾ ಹಾ ಹ ಚಛಲೋ ಇದರು ಛಲೋ ಆತ ಆಗ್ಬಿಡು ನಾ ಇಲ್ಲಿ ಹಂಗ ಆದಿಲ್ಲತ್ತ ಅನ್ಕೊಂಡಿದ್ದೆ ಅಷ್ಟೇ
ಚೆನ್ನಾಗತ ಹಣ ಬೇಕಾದ ಮನಿಗೂ ಮನಿಗೂ ಬರ್ಬೋದ ಆದ್ರೆ ಕೆಲ್ಸ ಹೆಚ್ಚಕತ್ ಅಷ್ಟೇ ಅಲ್ಲಿ ಎಲ್ಲಾ ಪೂರ್ತಿಲ್ಲೇ ಬೆ ಮೈಂಟೈನ್ ಮಾಡ್ಕೊತ
ಹ್ಮ್
ಮಡ ಕತ್ತ ಇಡು ಎರಡು ವರ್ಷಮಗತವಾ
ಹ್ಮ್ ಹ ನಾನೆ ಹ್ಮ್
ಅವ ಎಟಾವ್ ಇದು ನಾವ್ ನಾವ್ ಕಾಲೇಜ್ ಸ್ಟಾರ್ಟ್ ಆಗಿತ್ತು ಗೊತ್ತೇಳಿ ಸೆಕೆಂಡ್ ಇಯರ್ ಗತ್ತ ಹಚ್ಚಿದಲ್ಲ ಇ ಪಾರಾಮೆಡಿಕಲ್ ಅವಾಗೇ ಉಂಟಾನ
ಹ್ಮ್
ಇಲ್ಲ ಆಗ ಇದಕ್ ಹಟ್ಟಿದ್ದ ಆ ಕಾಡಿ ಆಮೇಲೆ ಬಂಜ
ಹ್ಮ್ ಆವ ಸ್ಪಂದನ ಅಲ್ಲಲ್ಲತ್ತು
ಹ ಅ
ಇಲ್ಲೇ ಇದ್ ಮಾಡುದು ಚಲೋ ಬಿಡು ಅ ಇದೆಲ್ಲ ಏನ ನೀವು ಬೆಂಗ್ಳೂರ್ ಕದತ್ತೀರಿ
ಬೆಂಗಳ ಕತತ್ರ ಒಂದ್ ವರ್ಷ ಹೋಗಿ ಒಂದ್ ವರ್ಷ ಹ ಒಂದ ಸ್ವಲ್ಪ ಹ ಮಾಡಾರ್ಕೊಂಡ ದ
ಹ್ಮ್ ಹಾ ಹಾ ಅಲ್ಲಿ ಹೋಗಿಂದ ಇಲ್ ಒಾಳೆ ಬರಂಗ ಅನಸ್ತದನ
ಬರೋದವಾ ಅಲ್ಲ ಬರಬೇಕ ಏನ್ ಇಲ್ಲಿ ನೋಡುದ ಅಂತಂದ್ರ ಹೇಳಲ್ ಇದ ಯಾವ್ದೊಂದು ಅ ನೋಬಡುದು ಹಂಗ ಮಾಡ್ಕೊಂಡು
ಹ್ಮ್
ಅರ್ಕಾರ ರೆಡಿ ಮಾಡ ನೋಡಾ ಅಲ್ಲಿ ತಿಂಗಳಿ ಏನಾದ್ರರು ನಲ್ವತ್ಐದ್ ಸಾವಿ ಬೆಳಂಗ ಕಲೆಕ್ಷನ್ ಮಾಡಡದಕ್ಕಂಟಿ ನಲ್ವತ್ತೈಐದು ಸಾರಕುತ್ತುಕಾರ
ಹ್ಮ್
ಆಯ್ತು ಒಂದ್ ಒಂದ್ ವರ್ಷನಾಗ ಇನ್ಂದ ಒಂದ ನಾಲ್ಕೈದು ಲಕ್ಷ ರೂಪಾಯಿ ಆಗರ್ಬದು
ಹ್ಮ್
ಟ ಮಾಡ್ಕೊಂಡು ಬ ಅಲ್ಲೇ ಬೀರಂಗ ಇದು ಮತ್ತ ಬರಂಗ ಅನ್ಸುದ್ರೆ ಸ್ವಲ್ಪ ಹೆಂಗ ಸರಿ ಅನ್ಸ ಬಂದ್ಬಹುದು
ಹ್ಮ್ ಹೌ ಹ್ಮ್ ಮಾಡ್ರಿ ಮಾಡ್ರಿ ಏನೇನ್ ಮಾಡ್ತೀರಿ ಮಾಡ್ರಿ
ಅಲ್ಲಿ ಗಾಡಿ ಬೇಕಾಗ
ಹ್ಮ್ ಹ್ಮ್ ಹ್ಮ್
ನ ಒ ಹ್ಮ
ಇನ್ ಮಳಿ ಬಿಡಾಂಗ ಕಾಣುದಿಲ್ಲ ವರ್ಸ ಮಳಿನೇ ಮಳಿ ಬರತ್ ಒ
ಅ ರ ಮಾಡ ಹದ ಅದಲ್ಲ ಹೌ
ಹಾ ಹ್ಮ್ ಹ್ಮ್ ಹ ಗಗಳಿ ಗಮಿಮ ಗಗಳಿ ಗಮಿ ಬರತ್ತ ಬ ನ ಕಡೆ ಬಿಟ್ಟು ಬಿಡಲ್ದು ಬಂದು ಬರಲ್ದು ಜೋರ ರಿಗೆ ಏಕಾರೆ ಬಂದ್ರೇನ ಬರ್ತದ್ರೆ ನಂಗ ಇರ್ತದಪ್ಪಾ
ಹ್ಮೌ
ಗಗ ಗಮ್ಮ ಗ ಗಮ್ಮ ಬಿಟ್ಟ ಎಟ್ಟ ಇಟ್ಟಟ್ಟುಬ್ಬರ
ಏನ್ ಮಾಡಡ ಗರ್ಬಿ ತಗದ್ ಹಾಕ್ತಿನ್ ನಾನು
ಅಂಗಗೆಲ್ಲ ಅಂಗೋಟ
ಅದನ್ನೆಲ್ಲ ಕೆೇಪಾ ತಿ
ಹ ಮದ ನಸ
ನಮ್ಗು ಒಂದ ಹನ್ಯಗ ಒಂದ
ವಿಷನ್ಂದಲ್ಲ ನಾವೇ ಹಿಂದ ಉಳ್ದ್ ನಂಗ ಅ
ಹ್ಮ್ ನಿಮ್ಗೂ ಬರ ಆತ ಅವಲ್ಲ ಈ ಕೆಲ್ಸ ಮಾಡತೀರಿ
ಇದು ಬರ ನಾ ಎಲ್ಲಿತ್ ಬ
ಹ್ಮ
ಅದ ಅವವ ನ ಬಂದು ಅವನು ಬಂದ ಒಂದ್ ನಾಕ್ನೂರ ಒ ಎರಡ್ನೂರ ಒ
ಹ್ಮ್
ಸಾರಸೆ ಬಂಂದ ಆಣ ಬಜಾ ಸ ಮಾಡ ಅ ಕ್ಕ ಆದ
ಹ್ಮ್ ಹ್ಮ್
ನೀ ಒಂದ ಮುನ್ನೂರು ರೂ ನ
ಹ್ಮ್
ಇನ್ನೊಂದ ಐವತ್ತು ರೂಪಿ ಹಾಕಗಿನ ಹಾಕಿಲ್ಲ
ಹಾ
ಆ ಬರ್ತಿಲ್ಲ ಸೂಟಿ ಇ ಸೂಟಿ
ಒಂದ್ ವಾರರು ನಾನನ್ ಸುಟಿ ಮಾಡಕೊಂಡ ಅಂದ್ರ
ಮನ ಇಡುದಲ್ಲ ಒಂದ್ ದಿವ್ಸ ಶನಿವಾರ ಗಿನವಾರ ಮುಂಜೆ ಶನಿವಾರ ಮುಂಜಾನೆ ಹಂಜಿನ ಮಾಡಿ ಆ ಮೂರ್ ಮಂಟ ಮಾಡಿ ಬಂದ್ ಬಿಡು ರೈವಾರ ಸಟಿ ಮಾಡ್ಕೊಂಡ್ ಬಿಡುದು
ಏನ್ ದೂರ ದೂರ ನಾಮ್ದಾ ಸಮ್ಮಿಪದ
ಅದು ಹಂಗ ಹೇಳಾ ಬ ಹೇಳ ಹ್ಮ್ ಒಂದ ದಿವಸ ಡ್ಯೂಟಿ ಮಾಡ ಮನ
ಹ್ಮ್ ಬರತ ನಿನ್ಗೂ ಜವಾರ ನೆನ್ಸುದ ಎಲ್ಲಪ್ಪಾ ಪಾಪ ಬರುದು ಹೋಗುದು ಮಾಡುದು ಮತ್ತ
ಹ್ಮ್
ಮತ್ತೇಏನ್ ಮಾಡತ್ತೀರಿ
ಏನು ಇಲ್ಲ
ಹ್ಮ್ ಇರ್ಪೋಗನ್ಂತರ ಭಕ್ತನ ಇಲ್ಲ ಮಿಂದ ಬರ ಆತ
ಇದು ಆದು ಕಾಮ ಆತ ಹತ ಸಾರು
ಸರಿ